ಅಲ್ಲ ನಮಸ್ ಏನ್ ಮಾಡಕ್ ಹಚ್ಚಿದ್ರಿ ಬೆಳಗ್ಗೆ ಎ್ದು
ಏನ್ ಸರ್
ಬೆಳಿಗ್ಗೆದ ೇಮ್ ಮಾಡಕ್ ಹಚ್ಚಿದ್ರಿ ಎಲ್ಲಾ ಇದು ಏನಾರು ತಿಂದ್ರಿ ಫಿಟ್ನೆಸ್ ಏನಾರು ಕಾಳ ಹೋಗಿ ಕುವ ಎಲ್ಲ ತಿಂದ್ರೆ ಏನು
ಅದಕ್ ಏನಂದ್ರೆ ಜಾಸ್ತಿ ಏನ್ ತಿನ್ಬೇಕಂದ್ರೆ ಸ ಗ್ರಾಮ್ಸ್ ತಿನ್ಬೇಕು ಬೀನ್ಸ್ ತಿನ್ಬೇಕು ಸರ್ ಮತ್ತೆ ಗ್ರೀನ್ ಗ್ರಾಮ್ಸ್ ತಿನ್ಬೇಕು ಸರ್ ಅದ ಚೆನ್ನಾಗತ್ತ ಅಂದ್ರೆ ಸರ್ ಬಾಡಿ ಫಿಟ್ನೆಸ್ ಜಾಸ್ತಿ ಆಗತ್ತ ಸರ್ ಅದ್ರಲ್ಲಿ ರಿಚ್ ಆ ವಿಟಮಿನ್ಸ್ ಪ್ರೋಟೀನ್ಸ್ ಇರುತ್ತೆ ಸರ್ ಮತ್ತ ಅದ್ರಲ್ಲಿ ಜಿಂಕ್ ಜಿಂಕ್ ಅಂತ ಬರುತ್ತ ಸರ್ ಜಿಂಕ್ ಎಣ್ಣಿ ಪ್ರಾಡಕ್ಟ್ ನ್ತಿದ್ರು ಅದರಲ್ಲಿ ಆಹ ಜಾಸ್ತಿ ಅಂದ್ರೆ ಆಹ ಕೊಲೋರೈಡ್ಸ್ ಇರ್ತಾವ ಸರ್ ಅದನ್ ತಿನ್ಬೇಕು ಸರ್ ಹಾ ಸರ್ ಅಂದ್ರ ಹಿಮೋಗ್ಲೋಬಿನ್ ಆಗತ್ತ ಸರ್
ಹಿಮೋಗ್ಲೋಬಿನ್ ಒನ್ ಸ್ವಲ್ಪ ಹೆಚ್ಚಿಗೆತ ಹ ಮತ್ತೆ ಅಲ್ಲಿ ಬಿಸ್ನೆಸ್ ಬಿಸ್ನೆಸ್ ಏನಾರು ಐಡಿಯಾ ಐತೆ ನಿಮ್ ಬಗ್ ಗೊ ಹೇಳಿ ಬಿಸ್ನೆಸ್ ಬಗ್ಗೆ ಏನಾರು ಹಲೋ ಬಿಜ್ನೆಸ್ ಬಗ್ಗೆ ಏನರ ಐಡಿಯ ಐತಿ
ಹಾ ಸರ್ ಅಂದ್ರ ಇವಾಗ ಸರ ಮಾರ್ನಿಂಗ್ ಜಲ್ದೀ ಬೇಗ ಏಳಬೇಕ್ ಸರ್ ಫಸ್ಟ್ ಆಫ್ ಆಲ್ ಮೆಡಿಟೇಶನ್ ಮಾಡ್ಬೇಕು. ಆಮೇಲೆ ಸ್ವಲ್ಪ ಎಕ್ಸ್ರಸೈಸ್ ಮಾಡ್ಬೇಕು ಲೈಕ್ ಏನಂದ್ರ ಆಹ ರನ್ನಿಂಗ್ ಆಯ್ತು ವಾಕಿಂಗ್ ಆಯ್ತು ಹ ಟಿಪ್ಸ್ ಆಯ್ತು ಎಲ್ಲ ಮಾಡ್ಬೇಕು ಸರ್ ಮುಂಜಾನೆ ಮತ್ತೆ ಅದರ ಜೊತೆ ಅಂಟ ಸ್ವಲ್ಪ ಪ್ರೋಟೀನ್ ವಿಟಮಿನ್ಸ್ ಅಂತ ಏ ಎಕ್ಸ್ಟ್ರಾ ತುಗೋಬೇಕ್ ಸರ್ ತತ್ತಿ ಜಾಸ್ತಿ ತನ್ಬೇಕು ಅದ್ರ ಜೊತೆ ಜಾಸ್ತಿ ಮತ್ತೆ ಆ ಬಾಡಿ ಫಿಟ್ನೆಸ್ ಬಗ್ಗೆ ಹೇಳ್ಬೇಕಂದ್ರ
ಹ
ಹಾ ಸರ್ ಮತ್ತೆ ಸರ್
ಬಿಸ್ನೆಸ್ ಏನ್ ಬಿಸ್ನೆಸ್ ನಾವು ಬಿಸ್ನೆಸ್ಸ ಮಾಡ್ತಿರೋದ ನಮ್ದೇ ಒಂದು ಬ ಟ್ಟೆ ಶಾಪ್ ಐತಿ ಹೋಲ್ಸೇಲ್ ಮಾರ್ತವ್ರಿ
ಹಾ
ನಾವೆಲ್ಲ ಹೋಲ್ಸೆಲ್ ಸಿಗದೇ ನಮ್ದು ಬಟ್ಟೆ ಮತ್ತೆ ಸಪ್ ಸಪರೇಟ ಬಿ ಸಿ ಎಸ್ ಚನ್ನಬಸಪ್ಪ ಅಂಗಡಿ
ಹ
ಕೇಳಬೇಕು ಫೇಮಸ್ ಅಂಗಡಿ ಇಲ್ಲಿ ನಾವು ವೋಲ್ ಎಲ್ಲ ಕೂಡ ಇನ್ನೊಂದು ಇನ್ನೊ ದಾವಣಗೆರೆ ಸ ಅಲ್ಲಿ ಫುಲ್ ಹೆಂಗ ಅಂದ್ರೆ ಈಗ ಯಾವರ ತಗೋರೀ ಫಾರ್ಮಲ್ ಪ್ಯಾಂಟ್ ಏನ್ ಫಾರ್ಮಲ್ ಪ್ಯಾಂಟ್ ಏ ಏನಿಲ್ಲ ಅಂದ್ರೂ ಒನ್ ಫಿಫ್ಟಿ ರುಪೀಸ್ ಬೀಳತ್ರೀ ಒಂದು ನಾವು ಮಾರೋದು ಫೋರ್ ಹಂಡ್ರೆಡ್ ಪ್ಲಸ್ ಮಾಡ್ತವ್ರೀ ಫೋರ್ ಹಂಡ್ರೆಡ್ ಮಾಡದ್ರೇ ಎಷ್ಟ್ ಆಯ್ತ್ರಿ ಟೂ ಒನ್ ಪ್ಯಾಂಟ ಟೂ ಫಿಫ್ಟಿ ಆಯ್ತಿಲ್ಲ ರೀ ಇದು ಲಾಭ ಹಂಗೆ ಈ ಯಾವ್ ಶರ್ಟ ಕೂಡ ಏನಿಲ್ಲ ಅಂದ್ರ ಫೈ ಹಂಡ್ರ ಫೈವ್ ಹಂಡ್ರೆಡ್ ಟು ಫಿಫ್ಟಿಗೆ ಸಿಕ್ತಾವ ರೀ ಹೋಲ್ಸೆಲ್ ಈಗ ನಾವು ಹೋಲ್ಸೆಲ್ ಕೂಡ ಮಾರ್ತವಿ ಹೋಲ್ಸಲ್ ಮಾರದ ಅಂದ್ರೆ ಏನಿಲ್ಲ ಎರಡ್ ರುಪೀಸ್ ಅಷ್ಟೇ ಲಾಭ ತುಗೊಂತಾರೆ ಟೂ ಫಿಫ್ಟಿ ತ್ರೀ ಫಿಫ್ಟಿ ಮತ ಅದೇ ಶರ್ಟ್ ನಾವು ಅಂಗಡ್ಯಾಗ ಮಾರಕಂತ ಅಂದ್ರ ಏನಲ್ಲಂದ್ರ ಫೈವ್ ಹಂಡ್ರೆಡ್ ಕಮ್ಮಿ ಕೊಡಲ್ರೀ ಬಟ್ಟೆದು ಒಂದು ಬಿಸ್ನೆಸ್ ಚೊಲೋ ರೀ ಫುಲ್ ಇವಾಗ ಎಲ್ಲ ಅದಕ್ಕೆ ಮತ್ತೆ ಬಟ್ ಮ ಮತ್ತೆ ಬಟ್ಟೆ ಶಾಪ್ ಮತ್ತೆ ಏನಾರ ಕಿರಣಿ ಅಂಗಡಿ ಏನಾರ ಇಡೋದು ಒಳ್ಳೇದು ಬಿಸ್ನೆಸ್
ಹಾ ಸಾರ್
್ಮ ಹ್ಮ್ ನೀವು ಏನಾರು ಮಾಡ್ತಿದ್ರ ಸ್ಟಡಿ ಏನಾರು ಮಾಡಕ
ನಾ್ ಲೈಕ್ ಏನಿಲ್ಲ ಸರ್ ಇವಾಗ ಜಸ್ಟ್ ಸೆಕೆಂಡ್ ಇಯರ್ ಪಾಸ್ ಆಗಿದೆ ಸರ್ ನಮ್ದು ಇವಾಗ ಹಾ ಸರ್ ಅದು ಪ್ರಿಪರೇಷನ್ ಮಾಡಿದ್ದವು ಸರ್ ಡ್ರಾಪ್ ತಗೊಂಡು ಸರ್ ಮತ್ತೆ ಹಾ ಸರ್ ಅಂದ್ರ ನಮ ಕರ್ನಾಟಕದಲ್ಲಿ ಕಾಲೇಜ್ ಬೆಟರ್ ಅಂದ್ರ ನಾಗರ್ ಬೆಟ್ಟ ಸರ್ ಫೇಮಸ್
ಹಾ
ಹಾ ಸರ್ ಅದು ವಿಜಯಪುರ ಡಿಸ್ಟ್ರಿಕ್ಲ್ಲಿ ಬರುತ್ತಾ ಸರ್
ಹಾ ರೀ ಹೌದು ವಿಜಯಪುರ
ಮತ್ತ ಅದ್ರ ಬಗ್ಗೆ ಅಂದ್ರು ಸರ ನೀ ಹಾ ಏನ್ ಸರ್ ಫಸ್ಟ್ ಆಫ್ ಆಲ್ ಪ್ರಿಪರೇಷನ್ ಮಾಡಿದ್ದೇವು ಸರ್ ಬೆಟ್ರ ಆಗಿ ಆಗ್ತಿತ್ತ ಅಂತ ಕಾನ್ಫಿಡೆಂಟ್ ಇತ್ತು ಸರ್ ಬಟ್ ಇವಾಗ ಏನಯ್ತಂದ್ರೆ ಸರ್ ನೀ ನೀಟ್ ಎಕ್ಸಾಮ್ ಲಿಕ್ಯಐತಲ್ಲ ಸರ್
ಹ ಅದ ಎರಡ್ ಎರಡ್ ಸಲ ಬರ್ದ್ರಿ ಸೆಕೆಂಡ್ ಸಲ ಟಫ್ ಬಂದ್ಬಟ್ಟ್ಂತಾರ ಪೇಪರ್ ಎಲ್ಲ ಫಿಸಿಕ್ಸ್
ಇಪ್ಪತ್ತೆರಡು ಲಕ್ಷ ಮಂದಿ ಅಂದ್ರ ಸ್ಟೂಡೆಂಟ್ಸ್ಗೆ ಎೆಕ್ಟ್ ಯತ್ ಸರ್ ಅದು
ಹಾದೀ ಹೌದೀ
ಹಾ ಸರ್ ಅ ಆಕ್ಚುಲಿ ಮತ್ತೆ ರೀನಿತಿ ತಿ ಸರ್ ಇವಾಗ ಅದು ಏನ್ ಎಫೆಕ್ಟ್ ಆಗ್ಲಿಲ್ಲ ಸರ್ ನಮಗೆ ವೈ ಬಿಕಾಸ್ ಒನ್ ಮಂತ್ ಗ್ಯಾಪ್ ಗ್ಯಾಪ್ ಆಯ್ತು ಅದ್ರಲ್ಲಿ ಟ್ಯೂಷನ್ ಹೋಗಿದ್ದೀವಿ ಬಟ್ ಆ ಸ್ಟೆಪ್ ಆ ಇಟ್ಟಾಗಗ್ಲ ಸಲ್ ಮೊದಲಿನ
ಹಟ ಟೂಷನ್ೂಡ ಹೋದ್ರ ನೀ ಫಸ್ಟ್ಂದಿಂದ ಏನ್ ಲಾಂಗ್ ಟರ್್ ಮಾಡಿದ್ರ ನ್ ಲಸ್ಟ್ ಲಾಸ್ಟಿಗೆ ಹೋದ್ರಿ ಕ್ರಾಶ್ ಕೋರ್ಸ್ಗೆ ಇದಕ್ಕೆ ನಾಗರಭಟಕ್ಕೆ ನಾಗರಭಟ ಕ್ರಾಶ್ ಕೋರ್ಸಗ ಹೋಯದ್ರೆ ಮುಂಚೆಯಿಂದ ಹೋಗಿದ್ರೆ ಫುಲ್ ಹೋಗಿದ್ರ ಏನ್ರರಿ
ಇಲ್ಲ ಸರ್ ನಾನ ಲಾಸ್ಟಿಗೆ ತ್ರೀ ಮಂತ್ಸ್ ಹೋಗಿದ್ದೆ ಸರ್ ಅಲ್ಲಿ ಅ ಅವರು ವಾಕ್ ವೇಸ್ಪರು ಸ ಅವರು ನಮ್ದು ಅದಕ್ಕೆ ಎಫೆಕ್ಟ್ ಅಷ್ಟನ ಇರ್ಲ್ಲ ಹೇಳಲೋ ಸರ್ ಸರ್ ನಮ್ಗೆ ಟ್ವೆಂಟಿ ತೌಸಂಡ್ ತಗೊಂಡಿದ್ರು ಸರ್ ಅವ್ರು ಮಾರ್ಕ್ಸ್ ನೋಡಿ ಅಂದ್ರೆ ಮೊದ್ಲೇ ನೀಟಂಗಲ್ಲಿ ನಮ್ಗೆ ಆಹ ಬಂದಿತ್ತು ಇ ಸರ್ ಅಂದ್ರು ಮತ್ತ ಓಲ್ಡ್ ಆಕ್ಸ್ಫರ್ಡ್ ಏನ್ ನಾನು ಸರ್ ಅಲ್ಲಿ
ಹಾ
ಸರ್ ಅದಕ್ಕೆ ಸ್ವಲ್ಪ ಕಡಿಮೆ ತಗೊಂಡಿದ್ರು ಅವರು
ಹಾ ನಿಮ್ಗೆ ಏನರ್ ನಿಮ್ಗೆ ಏನಾರ್ಕ ಕ್ರಿಕೆಟ್ ಬಗ್ಗೆ ಏನಾರ ಇಂಟ್ರೆಸ್ಟ್ ಇದೆಏನ್ರರಿ ನೋಡೋದು ಏನಾರ ಮಾಡೋದು ಕ್ರಿಕೆಟ್ ಕ್ರಿಕೆಟ್ ನೋಡೋದ ಬಗ್ಗೆ ಏನಾರ್ ಇಂಟ್ರೆಸ್ಟ್ ಐತ್ರಿ
ಹಾ ಸರ್ ಮತ್ತೆ ನೀವು ನಿಮ್ಮಲ್ಲಿ ಯಾರಾದ್ರು ಲಾಂಗ್ ಟರ್ಮ್ ಏ ಸರ್
ಹ ನಮದು ಲಾಂಗ ಟರ್ಮ ಎ ಆದ್ರೆ ಅದ್ರದ್ದ ಒಂದ್ ಸ್ವಲ್ ಫಿಟ್ನೆಸ್ ಬಗ್ಗೆ ಹೇಳ್ತೆೇನೆ ನೋಡ್ರಿ ಕ್ರಿಕೆಟ್ ಬಗ್ಗೆ ಕ್ರಿಕೆಟ್ ಫಿಟ್ನೆಸ್ ಬಗ್ಗೆ ಹೇಳ್ತೇನಿ
ಡ ಬಿಿ ಡಬ್ಲ್ಯಲ್ ಮಾತಾಡ್ತಾರ ಸರ್ ಅಂದ್ರ ಆ ರೀತಿ ಕಲ್ಸಿರ್ತಾರಲ್ ಸರ್ ಪಿ ಡಬ್ಲ್ಯೂಲ್ಲಿ
ಹದು
ಅಂದ್ರ ಲೈಕ್ ಆ ರೀತಿ ಲೆಕ್ಚರ್ಸ್ ಇರ್ತಾರ ಸರ್ ಅಲ್ಲಿ ಟಾಪ್ ಲೆಕ್ಚರ್ಸ್ ನಿಮ ನ ಡೌಟ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ತಾರ ಸರ್ ವತ್ಯಾಸ ನೀವು ಹೋಗ ಸ ಡೌಟ್ ಇದೆ ಸ ನಮ ಆಗ್ಬೇಕು ಅ್ರ ಬಟ್ ನೀವು ಸುಮಮ್ಮನೆ ಗತ್ರ ನಿಮ್ಗೆ
ಕ್ರಿಕೆಟ್ ಬಗ್ಗೆ ಏನಾರರು ಐಡಿಯಾ ಐತೆ ಅನ್ ಸರ್ ನಿಮಗೆ ಅದು ಒಂದ್ ಸ್ವಲ್ಪ ಅದ್ರ ಅದ ಬಗ್ಗೆ ಒಂದ ಸ್ಲ್ಪ ಹೇಳ್ತನಿ ನೋಡಿ ಅದು ಕ್ರಿಕೆಟ್ ಫಿಟ್ನೆಸ್ ಹೆಂಗಿರಕಂದ್ರೆ ಫಸ್ಟ್
ಅಂತ ನಿ ಎಕ್ಸ್ಪ್ಲೇನ್ ಮಾಡಿ ಸರ್ ಅದು
ಅಲ್ಲಿ ಎಬಿಲಿಟಿ ಇರ್ಬೇಕ್ರ ಫಸ್ಟ್ ಫಿಸಿಕಲ್ ಒಂದ್ ಸ್ವಲ್ಪ ಸ್ಟಾ್ ಆಗಿರ್ಬೇಕು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿರ್ಬೇಕು ಮತ್ತೆ ಈಗ ಕ್ರಿಕೆಟ್ ಅಂದ್ರೆ ಬ್ಯಾಟಿಂಗು ಬಾಲಿಂಗು ಫೀಲ್ಡಿಂಗು ಹಲತ್ತಾರಲ್ಲ ಅವ್ರಿ ಮಂಜೂರಿನ ಹಾಕ ಹಡ್ತಾರೀ ಮತ್ತೆ ಕವರ್ ನಾ
ಹ್ಮ ಹಾ
ಅವೆಲ್ಲ ಈಗ ಹೆಂಗ ಹೆಂಗಿರ್ಬ ಫಿಟ್ನೆಸ್ ಅಂದ್ರೆ ಫಸ್ಟ್ ಸ್ಟ್ರೆತ್ ಸ್ಟ್ರೆತ್ ಫುಲ್ ಇರ್ಬೇಕು ಪವರ್ ಫುಲ್ ಬ್ಯಾಟಿಂಗ್ ಪವರ್ಫುಲ್ ಬಾಲಿಂಗ್ ಆಡ್ಬೇಕಂದ್ರೆ ಮೆಂಟಲ್ ಅಬಿಲಿಟಿನು ಚಲೋ ಇರ್ಬೇಕು ಮತ್ತೆ ಫಿಟ್ನೆಸ್ ಫುಲ್ ಇಂಪಾರ್ಟೆಂಟ್ ರೀ ಈಗ
ಇಡು
ಮತ್ತೆ ಸ್ಪೀಡ್ ಸ್ಪೀಡ್ ಮುಖ್ಯ ಮುಖ್ಯ ಜಂಗ್ಕಿಂಗ ರನ್ನಿಂಗು ಏನೆಲ್ಲ ಅಂದ್ರೆ ಏಟ್ ಟ ಟೆನ್ ಕೆಲೋ ಮಿಟರ್ಸ್ ನೀ ಡೈಲಿ ಮಾಡ್ತರ್ಬೇಕ್ರೀ ಮತ್ತೆ ಬೆಳಗ್ಗೆದ್ದು ಫುಲ್ಲ ಎಲ್ಲಾ ಪ್ರೋಟೀನ್ಸ್ ಐಟಮ್ಸ್ ಎಲ್ಲಾ ಎಗ್ ಎಗ್ ಏನೆಲ್ಲಾ ಅಂದ್ರೆ ಫೋರ್ಟು ಫೈವ್ ಎಗ್ಸ್ ತಿನ್ಬೇಕ್ರೀ ಡೈಲಿ ಮ ಮತ್ತೆ ಎಲ್ಲಾ ಬ್ಯಾಲೆನ್ಸ್ ಮಾಡ್ಕ ತರ್ಬೇಕ್ರೀ ವಾಟರ್ ಕಂಟೆಂಟ್ ಜಾಸ್ತಿ ಓ ಜಾಸ್ತಿ ವಾಟರ್ ಜಾಸ್ತಿ ಕೊಡಬೇಕು ಡೈಲಿ ಏನ್ಲ ಅಂದ್ರೆ ಸಿಕ್ಸ್ ಟು ಏಟ್ ಲೀಟರ್ಸ್ ಕುಡಿಬೇಕ್ರೀ ವಾಟರ್
ಹಾ ಸರ್ ಅಂದ್ರೆ ವಾಟ್ರ ವಾಟ್ರ ಅಂದ್ರೆ ಜಾಸ್ತಿ ಲ್ ಇಂಪಾರ್ಟೆಂಟ್ ಅಲ್ಲ ಸರ್ ಅದು
ಹಾ ಅದೇ ನೀವು ಟ್ವೆಲ್ತ್ ಅಲ್ಲಿ ಏನಲ್ಲ ಅಂದ್ರೆ ಬ ಲ್ಲಿ ನೈಟ ಟು ನೈಂಟ ಟು ಪರ್ಸೆಂಟ್ ವಟರ್ ಇರುತ್ತ ಅಂತ
ಹಾ ಸ ುಬಲ್ ಮತ್ತೆ ಬೆಳಗ್
ವು ಮೋಟರ್ ಚಕರಿ ೇಗ ಮತ್ತೆ ಡೈಲಿ ಬಗೆಯದ ಕೂಟ್ಟ ಪ್ರೋಟೀನ್ಸ್ ಐ ಐಟಮ್ಸ್ ಜಾಸ್ತಿ ಅದ್ರಲ್ಲಿ ಇರ್ತತ ಅಂದ್ರೆ ಎಗ್ಗ ಚಿಕನ್ ಎಗ್ ಎಗ್ ಡೈಲಿ ತಿನ್ಬೇಕು ಸರ್ ಈ ಚಿಕನ್ ಫಿಶ್ ಅಂತ ಬೆಳಗ್ಗೆದ್ದು ತಿನ್ನೋದಾಗಲ್ಲ ಮಧ್ಯಾಹ್ನ ಆಯತು ಇಲ್ಲ ಅ್ರ ನೈಟ್ ನೋಡ್ಬೇಕಕ್
ಸರ್ ಪ್ರತಕ್ಕೆ ಏನಾದ್ರೆ ಸಜೆಸ್ಟ್ ಮಾಡ್ಬೋದ ಸರ್
ಅದೇ ಇದು ಗ್ರೇನ್ಸ್ ಗ್ರೇನ್ಸ್ ತಿನ್ಬೇಕ್ರೀ ಬೆಳಿಗ್ಗೆ ಎದ ಕೂಡ್ಲೆ ಪ್ರೋಟೀನ್ ಅಂತ ಪ್ರೋಟೀನ್
ಹ ಸರ್ ಅ
ಬೇಕಂತ ಆ ರ
ಮಗಲ್ದನ್
ಅದ್ರದಿಂದ ಅದೇ ಗೇನ್ಸ್ ಬೆಳಿಗ್ಗೆ ತಿನ್ಬೇಕೀ ಜಾಸ್ತಿ ಒನ್ಸೌ ಮತ್ತೆ ಕಾರ್ಬರೈಡ್ಸ್ ಅಂದ್ರೆ ಬ್ರೌನ್ ರೈಸ್ ಅಂತ ಬರುತ್ತೆ ರಿ ಈ ನಾರ್ಮಲ್ ರೈಸ್ ತಿನ್ನಕ್ಕಿಂತ ಬ್ರೌನ್ ರೈಸ್ ಅಂತ ಒಂದು ಬ ಬರುತ್ರಿ ಅದು ಈಗ ಹೆಂಗೆ ನಾವು ರೈಸ್ ಈಗ ಹೆಂಗೆ ಫಾರ್ಟಿ ಫೈವ್ ರುಪೀಸ್ ಕೆಜಿ ಸಿಕ್ತಾವ ನೋಡ್ರಿ ನಮಗೆ ಎದ್ದು ವೈಟ್ ರೈಸ್ ಫಶ್ಚನ್ ಎಲ್ಲ ಅಂದ್ರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಕೆಜಿ ಬರ್ತರಿ ಅದ್ರಲ್ಲಿ ಜ ಜಾಸ್ತಿ ಕ ಇದ್ರಲ್ಲಿ ಇದ್ರ ಕೂಡ ಕಾರ್ಬೋ ಹೈಡ್ರೇಟ್ಸ್ ಇರುತ್ತೆ. ತ್ರ ಈ ಅದ್ರಾಗ ಬ್ರೌನ್ ರೈಸ್ ನ ಎಲ್ತಿ ಕಂಟೆಂಟ್ಸ್.
ಆ ಸರ್ ಅದ ಆ ಬ್ರೌನ್ ರೈಸ್ ಹೆಂಗ್ ಕೃಪರೆ ಮಾಡುದು.
ಪ್ರೋಟೀನ್ ಅದು ಒಂಥರ ಇದು. ಹೆಂಗ್ ಈಗ ನಾವು ನ ಇದು ನಾಟಿ ಮಾಡಿ ಇದು ಮಾಡಾತೀವಿ ನೋಡ್ರಿ ಈ ವೈಟ್ ರೈಸ್ ನ ಅದೇ ಅದು ಅದ. ಕೂಡ ಅದೇ ತರನಾ ಅಂದ್ರೆ ಅದ ಈ ಕಡೆ ಆಲ್ಮೋಸ್ಟ್ ಅಡೆ. ಸೈಡ್ ಜಾಸ್ತಿ ಬೆಳತಾರೀ ಅದು ಬ್ರೌನ್ ರೈಸ್ ನ.
ಹಾ ಸರ್.
ಬೋನ್ ರೀ ಆ ಕಡೆ ಸೈಡ್ ಬೆಳೀಿತ ರೀ. ಅಂದ್ರೆ ಅದು ಫುಲ್ ಒನ್ ಫಿಫ್ಟಿ ಒನ್ ಫಿಫ್ಟಿ ರುಪೀಸ್ ರೀ ಅದು ಕೆಜಿ. ಅದು ಅದು ಸಣ್ಣ ನೋಡ್ರರು ಸಣ್ಣ ನೋಡ್ರಿ. ಕೊಡ್ಬೇಕಲ್ ಆಗ ಆಲ್ಮೋಸ್ಟ್ ಅಲ್ಲಲ್ಲ. ಈಗ ಸಿಟಿಯಾಗ ಇರ್ತಾರ ನೋಡ್ರಿ ಅವ್ರು ಜಾಸ್ತಿ ಎಲ್ಲಾ ಇಲ್ತಿ ಫುಡ್ಸ್ ತಿನ್ನೋದಿಲ್ಲ ಈಗ ಹಳ್ಳ್ಯಗಿದ್ರೆ ಹಂಗಗೆ ರೊಟ್ಟಿ ಎಲ್ಲಾ ಇದು ತಿಂತಾರೀ ರೊಟ್ಟಿ ಕಾಳಿಂಬ ಪಲ್ಯ. ಈಗ ಸಿೀಟ ಸೀಟಾರ್ದರು ರೊಟ್ಟಿ ಮಾಡಕ್ ಬರಲ್ರರಿ ಅವ್ರಿಗೆ. ಅ ಅದಕ್ಕೆ ಅವ್ರು ಏನ್ ಮಾಡ್ತಾರೆ. ಇಂಥ ಐಟಮ್ಸ್ ಮಾಡ್ತಾರೀ ಬ್ರೌನ್ ರೈಸ್ ಕಾಳಿಂದ ಕಾಳ ದೋಸೆ ಹಂಗೆಲ್ಲ ತಿಂತ.
ಹಾ ಸರ್.
ಅದಕ್ ಎಲ್ತ್ ಎಲ್ತಿ ಅಂತ ಅಂದ್ರ ಹಂಗ್ ಮಾಡೋಕೀ. ಎಲ್ತಿ ಫ್ಯಾಟ್ಸ್ ಅಂದ್ರೆ ಸೀಟ್ಸ್ ಸೀಟ್ಸ್ ಎಲ್ಲ ಇದು ಮಾಡಕು ಫ್ರೂಟ್ಸ್ ಅಂಡ್ ವೆಜಿಟ್. ಬಸ್ ತಿನ್ಬೇಕು ಬನಾನಾ ಆಪಲ್ಲ ಆರೆಂಜು.
ಹ್ಮೌತ.
ಕ್ಯಾರಟ್
ಹಲ್ಕು.
ಮತ್ತತ್ ನೀವು ಫಿಟ್ನೆಸ್ ಬಗ್ಗೆ ಅಂತ ಅಂದ್ರಲ್ರಿ ಡೈಲಿ ರನ್ನಿಂಗ್ ಮಾಡಕ ಒಂದು ಟೆನ್ ಡೇಸ್ ಮಾಡಿದೆ. ಆಮ್ಯಕ್ ಕೈ ಬಿಟ್ಟ ಹೆಂಗ್ ಮಾಡ್ಬಾರ್ದ್ರಿ ಡೈಲಿ ಡೈಲಿ ರನ್ನಿಂಗ್ ಮಾಡ್ತಾರೀ. ಏನೆಲ್ಲ ಅಂದ್ರರು ಮಾಡ್ತಾರರುವ ಕ್ರೆ ಈಗ ಒಂದ್ಸಲ ಒಂದ್ ಪಫಸ್ಟ್. ಫುಲ್ ಇದ ಇರ್ತರಿ ಎಂಕರೇಜ್ಮೆಂಟ್ ಫಸ್ಟ್ ಏ ನ ಹೋಗಿ ನೈನ್ ಕಿಲೋಮೀಟರ್ಸ್ಂಗ ಹೋಗಿರ್ತರಿ. ಹ ಆಮ್ಯಕ್ ಆಮ್ಯಕ್ ಮುಗೀತು ನೆಕ್ಸ್ಟ್ ದಿವ್ ಆಗಲ್ಲ ಹಂಗ್ ಮಾಡ್ವರ್ಡಿ. ಡೈಲಿ ಒಂದು ಕಾನ್ಸ್ಟಂಟ್ ರೇಂಜ್ಂದ ಹೋಗ್ತಾರೆಕ್ರೆ.
ಸ ಸರ. ಅಂದ್ರೆ ಡೇಲಿ ಮಾಡ್ತಿರ್ಬೇಕು. ನ್ ಕನ್ಸ ಎಷ್ಟೇ ಇರಬೇಕು ಅಂತ
ಹಾ ಒಂದ್ ಕಾಲ್ ಬರ್ತದೆ ಆಮೇಕ್ ಮಾಡ್ತೇನೆಿ. ಸರಿ ಏನಾದ ಡೌಟ್ ಇದ್ರೆ ಕೇಳ್ರಿ ಆಮೇ.